ಹಾ ಏನ್ ಮಾಡ್ತ ಇದ್ದಾರ
ಹಾ ಆರಾಮ ಇದೀವಿಪ ಏನ್ ಮಾಡ್ತಿದೀರ ನಾ ಹಾಗೆ ಕುತ್ಕೊಂಡಿದವಿ ಹಾ ಆಯ್ತು ನಿಮ್ದು
ನಮ್ದು ಆಯ್ತು ನೋಡಿ
ಹೌ ಎಲ್ಲಿರೋದು ನೀವು
ನಾ ಹುಬ್ಬಳ್ಳಿ ಹತ್ರ ವರೂರು
ಹೌದಾ ನಮ್ದು ಇಲ್ಲೇ ರಾಯಚೂರ್ ಹತ್ರ
ಹೌದಾ ಮತ್ತೆ ಎಜುಕೇಶನ್ ಮಾಡ್ತಿದರ ವರ್ಕ್
ಬ್ರೋ ಎಜುಕೇಶನ್ ಅಂದ್ರೆ ಇಂಜಿನಿಯರಿಂಗ್ ಓದ್ತಾ ಇದೆ ಇಲ್ಲ ಕಾಲೇಜ ಅಲ್ಲಿ ಅಂದ್ರೆ ರಾಯಚೂರ್ ಹತ್ರ ಒಂದ ಹಳ್ಳಿ ಇದೆ
ಹಾ ಹಾ
ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲಿ ಸ್ಟಡಿ ಮಾಡ್ತಿದ್ವಿ
ಹೌದಾ ಡಿಪ್ಲೊಮಾ ಮೇಲೆ ಇಂಜಿನಿಯಂಗ್ ಮಾಡ್ತಾ ಇದೀರಾ ಸೈನ್ಸ್ ಮೇಲ್ ಮಾಡ್ತಿದಾರೆ ಸೈನ್ಸ್ ಮೇಲೆ ಹಾಗ ಅಂದ್ರೆ ನಾಲ್ಕ್ ವರ್ಷ ಇದೆ
ಹ ಅಂದ್ರೆ ಇವಾಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಬರು ಆಲ್ರೆಡಿ
ಹಾ ಹಾ
ಇನ್ನೊಂದು ಇಯಾರ್ ಬಾಕಿ ಇದೆ
ಇನ್ನೊಂದು ವರ್ಷ ಹ್ಮ್ ಚೆನ್ನಾಗ ನಮ್ದು ಡಿಪ್ಲೊಮಾ ಆಗಿದೆ
ಹಾ
ಡಿಗ್ರಿ ಆಗಿದೆ ಐಟೆನ್ ಆಗಿದೆ ಎಲ್ಲಾ ಎಜುಕೇಶನ್ ಮುಗಿಸ್ ಗೊಂಡ್ ವರ್ಕ್ ಮಾಡ್ಕೊಂಡಿದೀವಿ
ಹೌದ ಹೌ ಏನ್ ವರ್ಕ್ ಮಾಡೋದು ನೀವು
ಸೊಸೈಟಿ ಸಿಇ ಒ ಇದ್ದೀವಿ ವರೂರ್ ಸೊಸೈಟಿ ಸಿಇ ಒ ಇದ್ದೀನಿ
ಹೌದಾ ಹ ಓಕೆ ಬ ಮತ್ತೆ ಬರು ಕಾಲೇಜ್ ಲೈಫ್ ಏನ್ ಬರು ಚೆ
ಇವಾಗ್ಲೇ ಎಂಜಾಯ್ಮೆಂಟ್ ಮಾಡ್ಬೇಕು ಇವಾಗ್ಲೇ ಮಾಡ್ಬಿಡಿ ಇವಾಗ ನಾವ್ ಮಾಡ್ಬೇಕಂದ್ರೆ ಆಗಲ್ಲ ಬಟ್ ನಾವ್ ಟೈಮ್ ಅಲ್ಲಿ ನಾವ ಎಲ್ಲಾ ಮಸ್ತ್ ಮಜಾ ಮಾಡಿದೀವಿ
ಅದೇ ಬ್ರೂ ನಾವವು ಎಲ್ಲಾ ಎರಡ್ ತಿಂಗಗಳಮ್ಮ ಟ್ರಿಪ್ ಹೋಗ್ತಿವಿ ಎಲ್ಲಾ ನಾವು ಸುತ್ತಾಡ್ತೀವಿ ಎಂಜಾಯ್ಮೆಂಟ್ ಮಾಡ
ಅದೇ ಮೇನ್ ಇರೋದೇ ಆದಲ್ಲ ಇಪಲ್ಲಿ ನಮ್ಮ ಮೆಮೊರೀಸ್
ಹಾ ಬ್ರೋ
ಹ್ಮ್ ಯಾಂದ್ರೆ ಅ ಚೆನ್ನಾಗಿದ್ರೆ ಕರೆಕ್ಟ್ ಎಲ್ಲ ಮ ಈಗ ನೋಡಿ ನಮ್ದ ಎಲ್ಲಾ ಫ್ರಂಟ್ ನ ಕೂಡ್ಬೇಕ ಅಂದ್ರೆ ಆಗದೇ ಇಲ್ಲ
ಹಾ ಹಾ ಹೌದ್ ಬ್ರು
ಅವಾವಾಗ ಟೈಮ್ ಇರತ್ತೆ ಅಂತ ಅಲ್ಲಾ ಅವಾಗ ಕಾಲೇಜ್ ಟೈಮ್ ಅಲ್ಲಿ ಟೈಮ್ ಇರತ್ತೆ ಮನಿ ಇರಲ್ಲ ಇವಾಗ ಮನ ಬೇಕಾದಷ್ಟ ಇರತ್ತೆ ಬಟ್ ಟೈಮೆ ಇರಲ್ಲ ಎಲ್ರರು ಸ ಇರ್ಬೇಕಂದ್ರೆ ಭಾಳಫೀ ಲಗತಿ ಈಗ ಆವಾಗ ಮೊದ್ಲೆಲ್ಲಾ ಕಾಲೇಜ್ ಲೈಫ್ ನೆನ್ಸ್ಕೊಂಡ್ರೆ ಎಷ್ಟ್ ಎಂಜಾಯ್ಮೆಂಟ್ ಮಾಡಿದೀವಿ ಅಂದ್ರೆ
ಹ
ಸಕ್ಕತ್ತಾಗಿ ಅಂದ್ರೆ
ಇವಾಗ ಇವಾಗ ಬರಲ್ಲ ಬ್ರೋ ನಿಮ್ಗೆ ಅದೆಲ್ಲಾ ಅಂದ್ರೆ ಒನ್ ಟೈಮ್ ಅಷ್ಟೇ ಅದು ಇವಾಗ ಎಂಜಾಯ್ ಮಾಡ್ಬೇಕಂದ್ರೆ ಆಗಲ್ಲ ಬ್ರ ಅದು
ಆಗಲ್ಲ ಆಗಲ್ಲ ಅವಾಗ ಲೈಫ್ ಎಂಜ ಅವಾಗ ಎಂಜಾಯ್ಮೆಂಟ್ ಮಾಡ್ಬೇಕಂದ್ರೆ ದುಡ್ಡು ಕಡಿಮೆ ಇರ್ತಿ ಅವ್ರು ಇವ್ರ ಕಡೆ ಇಸ್ಕೊಂಡ್ ಮಾಡ್ತಿದ್ವಿ ಇವಾಗ ನಮ್ಮ ಹತ್ರವೇ ದುಡ್ಡಿದೆ ಬಟ್ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಇಲ್ಲಾ
ಇಲ್ಲ ಟೈಮ್ ಇಲ್ಲ ಏನ್ ಇರಲ್ಲ
ವರ್ಕಿಂಗ್ ಪ್ರೆಸರ್ ಅಲ್ಲಿ ಬೇರೆ ಏನು ಆಪ್ಷನೆ ಒಳ್ಳೆಲ್ಲ ಬರ ವರ್ಕ್ ಮಾಡೋದು ವರ್ಕ್ ಮಾಡೋದು ವರ್ಕ್ ಮಾಡೋದು ಇದೆ ಬಿಟ್ಟಿದೆ
ಮದ್ವೆ ಆಗಿದೆ ಅಪ್ರೋ ನಿಮ್ಗೆ
ಹ್ಮ್
ಮತ್ತೆ ಎಲ್ಲಾ ಆರಾಮ್ ಇದಾರಲ್ರ
ಎಲ್ ಎಲ್ಲರೂ ಆರಾಮಿದ್ದಾರೆ ಅದೇ ನಮ್ ವೈಪೇ ನಂಬರ್ ಕೊಟ್ರು ನಿಮ್ದು ಹ್ಮ್ ಅವ್ರಗೇನ ಕಾಲ್ ಮಾಡಿದ್ರ ಅಂತಲ್ಲ
ಹಾ ಬ್ರೋ ಮಾಡಿದ್ದೆ ಅಂದ್ರೆ ಕಾರ್ಯಾಪಿಂದ ಯಾವ್ದಾದ್ರ ನಂಬರ್ ಕೊಡ್ತರಾಕಂತ
ಹಾ ಅದೇ ಅನ್ಕ ಅವ್ರ್ದಲಿಮಿಟ್ ಮುಗ್ದೋಗಿದೆ
ಹಾ ಹೌದು
ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹ್ಮ್
ನಾವವು ನಮ್ದು ಎಂಗೇಜ್ಮೆಂಟ್ ಆಗಿದೇ ಬ್ರೋ ಅಂದ್ರೆ ಲವ್ ಮ್ಯಾರೇಜ್
ಹ ಅಂದ್ರೆ ನಾ ಪಿ ಯು ಸಿ ಬಾಲ್ಕೋಟಲ್ಲಿ ಕಲ್ತಿದ್ದು ಫಸ್ಟ್ ಪ್ಯೂ ಸೆಕೆಂಡ್ ಪ್ಯೂ ಅವಾಗ ಮೀಟ್ ಆಗಿದ್ದ ಬರು ಫೋರ್ ಇಯರ್ ಲವರು ನಮ್ದ ಹ ಅಂದ್ರೆ ಮನೇಲಿ ಇಬ್ರು ಮನಲಿ ಒಪ್ಸಿ ಎಂಗೇಜ್ಮೆಂಟ್ ಆಗಿದ ಇಬ್ರು
ವಾವ ಸಪರ್
ಹಬ ಅವರು ಕ್ಯಾಸ್ಟ್ ಬೇರೆ ನಮ್ ಕ್ಯಾಸ್ಟ್ ಬೇರೆ ಎಲ್ರು
ಅಯ್ಯೋ ಇವಾಗ ಕಾಸ್ಟ್ ಚೇಂಜ್ ಇದ್ರು ಒಪ್ಕೊಂಡಿದಾರ ಅಂದ್ರೆ
ಹ ಹೌರು ಅಂದ್ರೆ ಹುಡುಗಿಯಿಂದ ಎಫರ್ಟ್ಸ್ ಬಾಳದ ಹರು
ಹ್ಮ್
ಅವರು ಸೂಸೈಡ್ ಅಟೆಂಪ್ಟ್ ಅದೆಲ್ಲಾ ಅಲ್ಲಿ ತನಕ ಹೋಗಿ ಬಂದಿದ್ದಾರೆ
ಅಯ್ಯೋ ಬಾಳ ಆಯ್ತ ರಿಸ್ಕ್ ಇಲ್ಲ ಅಚ್ಚ ಒಳ್ಳೇದಯ್ತ ಇದಲ್ಲ ಅವ ಹೂ್ ಮನೇಲಿ ಹೂ್ ಅಂದ್ಕೊಂಡು ಇಲ್ಲಾ ಅಂದ್ರೆ ಅವೆಲ್ಲ ಬಾಳ ರಿಸ್ಕಿ ನಮ್ಮ ಊರಲ್ಲೂ ಒಂದು ಈಗ ಒಂದ್ ಹದ್ನೈದು ದಿನದಿಂದ ಹಂಗೆ ಆಗಿದೆ ಮನೇಲಿ ಕೇಳಿದಿದ್ದಾರೆ ಹ್ಞ ಅಂತ ಎನ್ಂದಿಲ್ಲ ಬಟ್ ಅವ್ರ ಅವರು ಏನ್ ಮಾಡಿದ್ರು ಪ್ಲಾನ್ ಮಾಡ್ಕೊಂಡ್ ಊರ್ ಬಿಟ್ರುೋಗ ಬಿಿಟ್ರು
ಹೋಗ್ಬಾರ್ದ್ ಬ್ರ ಹಂಗೆ ಅಂದ್ರೆ ಮುಂ ನಮ್ಗೆ ಕಷ್ಟ ಇನ್ ಫೈನಾನ್ಸಿಯಲ್ ಅಲ್ಲಿ ಅ್ರ ಯಾವದ್ರಲ್ಲ ಅಲ್
ಇ ಇಬ್ರು ಫೈನಾನ್ಸಿಯಲ್ಲ್ಲಿ ಸ್ಟ್ರಾಂಗ್ ಇರೋ ಫ್ಯಾಮ್ಲಿನೇ
ಹಾ ಹೌದು
ಬಟ್ ಮನೇಲಿ ಒಪ್ಕೊಳ್ಲಿಲ್ಲ ಹುಡ್ಗಿ ಪಂಬಳಿಯರು ನ ನಮ್ಮ ಮಂದಿ ಇದು ಗೌಡ್ರು ಹುಡ್ಗ ಜೈನ್ರು
ಹ್ಮ
ಸೊ ಹಂಗಾಗಿ ಒಪ್ಪೋಲಿಿಲ್ಲಾ ಆದ್ರರು ಅವ್ರು ಇಬರು ಹೋಗ್ಬಿಟ್ರು
ಹ್ಮ
ಇ ಮತ್ತೆ ರಾಜಿ ಮಾಡಿದ್ದಾರೆ ಮೊನ್ನೆ ಎರಡು ದಿನದಿಂದೆ ಅಲ್ಲ ಸ್ಟೇಷನ್ ಕರೆಸಿ ರಾಜಿ ಮಾಡ್ಕೊಂಡಿದ್ದಾರೆ
ಹ್ಮ ಇವಾಗೇನ್ರು ಯಾರು ಜಾತಿ ನೋಡಲ್ಲ ಈಗಿನ ಕಾಲದಲ್ಲಿ ಯಾರು ನೋಡ್ಂತಾರ
ಸರ್
ಹ್ಮ್ ಆಯ್ತು ಹುಡುಗ ಹುಡುಗ ಇಪ್ಪತ್ತೊಂದು ಹುಡುಗಿ ಹದ್ನೆೆಂಟ ಆದ್ರೆ ಮುಗಿ ಹುಡ್ಗ ಹುಗ ಎಷ್ಟ ಆದ್ರೆಗಿತತ್ತು ಮನೆಯವ್ರನ್ ಸೆಕೆಂಡ್ರೆ
ಅದನ್ನ ಆದ್ರೆ ದುಡುಕಿ ನಿರ್ಧಾರ ತಗೊಂಡ್ರೆ ಲೈಪ್ ಆಮೇಲೆ ಇದೆ ನೋಡಿ ಮದ್ವೆ ಆಗೋಕಿಲ್ಂತ ಮುಂಚೆ ಎಲ್ಲ ಚೆನ್ನಾಗಿರುತ್ತೆ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಎಪ ಡೆಂಂಗಿದೆ ಎಂತ
ಹೌ
ಯಾಕೆಂದ್ರೆ ಎಲ್ಲೈಪ್ು ಅನ್ನೋದು ಈತ್ ಹೊಡದಂಗ ಆಗತ್ತ
ಹ ಬರೋ
ಹ್ಮ್ ಅವಾಗಲ್ಲ ಅದ್ರಾಗ ಏನ್ ಅರೇಂಜ್ ಮ್ಯಾರೇಜ್ ಆದದ್ರದ್ದ ಇನ್ನು ಒಂದ್ ಲೆಕ್ಕಕ್ ಬಟ್ಟ ಲವ್ ಮ್ಯಾರೇಜ್ ಅದರ್ದಿ ನೋಡು ಅವಾಗ ಇತ್ತ ಫ್ಯಾಮ್ಲಿ ನೋಡ್ಬೇಕು
ನೋ ಹ್ಮ
ಏನ್ ಮಾಡ್ಬೇಕು ಹುಚ್ಚಡದ ಗೊತ್ತೈತ್ತಲೆ ಮನೇಲಿ ಹೇಳಿದ್ದು ಅವ್ಳಿಗೆ ಸೇರ್ಕೆ ಇರಲ್ಲ ಅವಳು ಹೇಳದ ತರ ಮನೇಲಿ ನಾವ್ ಹೇಳಕ್ ಆಗಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ ಆಗಲ್ಲ
ಅವರು ಎಕ್ಸ್ಪ್ಲೇನ್ ಮಾಡಕ್ ಕೇಳೋದ ಇಲ್ಲ ಬ ಅವ್ರು
ಹ್ಮ್ ಬಂದ್ ನಾಕ್ ದಿನ ಆಗಿಲ್ಲ ಹಾಕಿ ಮತ್ ಕೇಳ ಹಾಕಂತ ಈ ತರ ಎಲ್ಲಾ ಸ್ಟಾರ್ಟ್ ಆಗತ್ತೆ
ಆಹ ಈ ಕಡೆ ಬಿಡ ನನ್ ಕ ಅವ್ರ ಅವ್ರ್ ಬೇಕಾ ನಾ ಬೇಕ ಅಂತಗಿ ಕೇಳದು
ರಾತ್ರಿ ಇವ್ರ ಟಾರ್ಚರ್ ಬೆಳಗ್ಗೆ ಅವರು ಟಾರ್ಚರ್ ಲೈಪ್ ಹುಡುಗುರ್ ಲೈಪ್ ಅಂದ್ರ ಯಾವ ಕಡೆ ಹೋಗಿ ಸಾಯ್ಬೇಕು ಗೊತ್ತಾಗಲ್ಲ
ಹುಡುಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಬರದು
ಹ್ಮ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ ತಿರ್ತಾರೆ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ಟೈಮ್ನಲ್ಲಿ ಅವ್ರು ಹೇಳಿದ್ದೇ ಆಗ್ಬೇಕು ಯಾಕಂದ್ರೆ ಇದ್ರಲ್ಲಿ ಮೂರು ವರ್ಷದಿಂದ ಅನು ಅನುಭವ ಇದೆಯಲ್ಲ ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಮಾತ ಇರ್ತಿದೀನಿ ಎಲ್ಲಾ ಟೈಮ್ ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಒಂದೊಂದ್ ಟೈಮ್ ಅಲ್ಲಿ ಏನಿರ್ತ್ತಲ್ಲ
ಹಾ
ಬಾಳ ಹಾಗೆ ಇದು ಹಗತ್ತೆ ಇವ್ರು ಹೇಳಿದ್ದ ಅವ್ರ ಸೇರ್ಕಿ ಬರಲ್ಲ ಅವ್ರರು ಹೇಳ ದವ್ರಿಗೆ ಸೇರ್ಕಿ ಬರಲ್ಲ
ಹ್ಮ್ ಬರು ಅಗ್ರಿಕಲ್ಚರ್ ಏನಾದ್ರು ಮಾಡ್ತಿದ್ದೀರಾ ನಂಗೆ
ತವಿ ಹೊಲ ಇದೆ ಒಂದು ಆರ್ ಎಕರೆ ಹೊಲ ಇದೆ ಎರಡುವರೆ ಎಕರೆ ಎರಡುವರೆ ಎಕರೆ ಅಡಿಕೆ ತೋಟ ಮಾಡಿದ್ದೀವಿ
ಹಾ
ಅದರಲ್ಲಿ ಪೇರ್ಲು ತೆಂಗಿಿನ ತೆಂಗಿನ ಗಿಡ ಮತ್ತೆ ಬಾಳಿ ಎಲ್ಲಾ ಹಾಕಿದೀವಿ ಇನ್ನು ಉಳಿದಿರೋದು ಕಬ್ ಮಾಡ್ಕೊಂಡಿದ್ದೀವಿ
ಹ್ಮ ಕಬ್ಬಿಗೆ ನೀರ್ ಜಾಸ್ತಿ ಬೇಕಲ್ವಾಬ್ರು ಅಂದ್ರೆ ಆ ಏನ್ ಬೋರ್ ಹಾಕ್ಸಿದ ಹ
ಹಾ ಬೋರ್ ಇದ್ದಾವೆ ಒ ನಾಲ್ಕಕ್ ಬೋರ್ ಇದ್ದಾವೆ
ಹ ಅಂದ್ರೆ ನಮ್ದು ನೀರಾವರಿೇ ಅಂದ್ರೆ ಭತ್ತ ಬೆಳೆಯೋದು ನಾವ್ ಬೆಳೆಯೋದು ಭತ್ತ
ಹಾ ನಿಮ್ ಕಡೆ ಬರ್ತಾನ ್ ಕಡೆ ಎಲ್ಲರು ಒಂದ್ ಎಕರೆ ಇದ್ರು ಎರ ಎಕರ ಇದರು ಎರರು ಕಬ್ಬಿ ಆಾತಿದ್ದಾರೆ ಇವಾಗ
ಹಾ
ಯಾಕಂದ್ರೆ ಅದ್ರದ್ದು ಇನ್ಕಮ್ ಇನ್ಕಮ್ ಜಾಸ್ತಿ ಅಲ್ವಾ ಅದ್ರ್ದು ಸೊ ಕೆಲ್ಸ ಕೆಲ್ಸ ಕಡಿಮೆ ಇನ್ಕಮ್ ಜಾಸ್ತಿ ಹಂಗಾಗಿ ಎಲ್ರೂ ಅದನ್ನೇ ಮಾಡ್ತಾರೆ ಕಂಪಲ್ಸರಿ ಅದು ಒಂದೇ ಕೆಲ್ಸ ಅದ್ರಲ್ಲಿ ಇರೋದೇ ನೀರು ನೀರು ಗೊಬ್ಬರ ಇವೆರಡನ್ ಕರೆಕ್ಟ್ಮೆಂ ಅಡಿ ಮಾಡ್ ಬಿಿಟ್ರೆ ಒಳ್ಳೆ ಉತ್ಪನ್ನ ತಕೋಬಹುದು ಅದರಲ್ಲಿ
ಹೌದ ಬ್ರ
ಹ್ಮ
ಮತ್ತೆವರು
ಮತ್ತೆ ನೀವೇ ಹೇಳ್ಬೇಕು
ಹುಬ್ಳಿಗ್ ಬರ್ತಿರ್ತಿೀವಿ ನಾವು ಅವಾಗ ಬಟ್ಟೆ ತಗೋಕ್ ಬರ್ತಿೀವಿ ಅಂದ್ರೆ ಅಲ್ಲಿ ಇವ ಮಾಲ್ಿದ ಅಲ್ಲಾ
ಹಾ ವಿಮಾಲ ಹ
ಅಲ್ಲಿಗೆ ಬರ್ತಿರ್ತಿೀ ಬಟ್ ತಗೋ
್ಮ್ ನಾವು ಕೆಲ್ಸದ ಮೇಲೆ ವಾರಕ್ ಮೂರ್ ನಾಲ್ಕ್ ಜನ ಹೋಗ್ಲಿಕ್ಕೆ ಹೋಗಿ ಹೋಗಿರ್ತಿವಿ ಅಲ್ಲೇ ವಿಮಲ್ಗಡೆ ಹಿಂದ್ಗಡೆ ಅಡೇನೆ ನಮ್ದು ಬ್ಯಾಂಕ್ ಯರೋದು ಕೆಸ ಸಿ ಬ್ಯಾಂಕ್
ಹಾ
ಹಾ ಬ್ಯಾಂಕಿಗೆ ಹೋಗಿರ್ತೀವಿ ಅಮೌಂಟ್ ಕಟ್ಟಕೆ ಮತ್ತೆ ಅಮೌಂಟ್ ಡೆಬಿಟ್ ಕ್ರೆಡಿಟ್ ಮಾಡಕ ಎಲ್ಲ ಹೋಗಿರ್ತೀವಿ
ನಾವು ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಬರ್ತಿದೀವ್ರೋ ಇವಾಗ ಈ ಕಡೆ ಇದೀವಲ್ಲ ಬರದಗಲ್ಲ ಅಷ್ಟು
ಹ
ಹ್ಮ್ ಹ್ಮ್
ಹ್ ನೋಡಿ ಇಲ್ಲಿ ಹುಬ್ಳಿ ದಾರ್ ರೋಡ್ ಬಿಟ್ರೆ ಬೇರೆ ಎಲ್ಲಿ ಹೋಗಲ್ಲ ಹೋದ್ರು ್ರಂಡ್ಸ್ ಜೊತೆ ಟ್ರಿಪ್ ಹೋಗ ವಿ
ಹಾ
ಊರಲ್ಲಿ ನಮ್ದು ಒಂದು ಗ್ಯಾಂಗ್ ಇದೆ ಸಂಡೆ ಬಾಯ್ಸ್ ಅಂತ ಹೇಳಿ
ಹಾ ಬರ
ಹಾ ಸಂಡೇ ಬಾಯಸ್ ಎಲ್ಲ ಸೇರ್ಕೊಂಡು ನಾವು ಸೀನಿಯರ್ಸ್ ಒಂದ್ ಹತ್ತು ಜನ ಇದ್ದೀವಿ
ಹಾ ಅವರ
ೊಂಡು ನಾವು ಅಂದ್ರೆ ಸಂಡೇ ಬಾಯ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಎವ್ರಿ ಸಂಡೇ ನಾವು ಚಿಕನ್ ಪಾರ್ಟಿ ಮಾಡ್ತೀವಿ
ಹೌ ಅಂದ್ರೆ ನೀವು್ ಚಿಕನ್ ತಿಂತೀರಾ ಗೌಡ್ರ ಅಂದ್ರೆ ಚಿಕನ್ ತಿಂತೀರಾ
ಹಾ ಗೌಡ್ರೇ್ ಈಗ ಸ್ವಯಂ ಗುಳ ತಿಂತದ್ರೆ ನಾ ತಿಂದ್ರೆ ಏನು ಹಾ ನಾವು ಯವರೇ ಸಂಡೇ ಚಿಕನ್ ಮಾಡ್ತೀವಿ ಹಂಗಾಗಿ ನಮ್ಗೆ ಸಂಡೆ ಬಾಯ್ಸ್ ಅಂತ ಬಿರುದ್ ಕೋಡ್ವಾರ್ಡ್ ಒಂದ್ಸರಿ ಗಂ ಇಪ್ಪತ್ತ ಹಬ್ಬಕ್ ಎಲ್ಲಾ ನಮ್ ದಂಡೆ ಬಸ್ ಫಂಕ್ಷನ್ ಮಾಡಿದ್ವಿ ನಮ್ಮ ನೋಡಿ ನಮ್ಕಿಂತ ಜೂನಿಯರ್ ಹುಡುಗ ರು ನಾವು ನಿಮ್ಗೆ ಹಂಗಗೆ ಸೇರ್ಕೋತಿೀವಿ ಅಂತಂದ್ರ ನಮ್ಗೆ ಹಂಗೀಗ ಏನ್ ಬೇಡ ನಿಮ್ದೇ ಸಪ್ರೇಟ್ ಟೀಮ್ ಕಟ್ಕೋರಿಿಂತ ಹೇಳಿ ಅವ್ರ ಜೂನಿಯರ್ ಸಂಡೇ ಬಾಯ್ಸ್ ಅಂತ
ಅವ್ರ ಜೂನಿಯರ್ ಸ ಅಂಡೆ ಬಯಸನ್
ಜೂನಿಯರ್ಸ್ಂಡೆಸ್ ಅವರು ಒ್ ಹದಿನೈದು ಜನ ಇದಾರೆ ನಾ ಒಂದ ಹನ್ನೆರ ಜ ಇದೀವಿ
ಹ್ಮ್
ಟ್ರಿಪ್ ಅದು ಹೊಂ್ರೆ ಸಿಮ್ ಎಲ್ರೂ ಸೇರ್ಕೊಂಡ್ ಹೋಗ್ತಿೀವಿ ಮನೆೆಯ ಎಲ್ಲ ಹೋಗಿದ್ವಿ ಟ್ರಿಪ್ಗೆ ಈ ಕದರ್ಮಡಿಗೆ ಹನುಮಪ್ಪಗ ಅದು ಒಂದ್ ಮಿನಿ ಬಸ್ ಮಾಡ್ಕೊಂಡ್ ಹೋಗಿದ್ವಿ
ಹ
ಹೋಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಸಕ್ಕತ್ತಾಗಿ ನಾವೆಲ್ಲ ಹೊರಗೂಡೆ ಆದ್ರೆ ಫುಲ್ ಎಂಜಾಯ್ಮೆಂಟ್ ಯಾವ ದುಃಖಲ್ಲಿ ಕೆಸ್ಕೊಡಲ್ಲ ಆ ತರ ಇತಿವಿ
ಹಾ
ಹ್ಮ್
ಸರಿ ಬ್ರೋ ನಾನ್ ಮಾಡ್ತೀನಿ ವಾಪಸ್ ಒಂದ್ ಐದ್ ನಿಮಿಷ ಬಿಟ್ಟ ಹಾ ಬ್ರೋ